ಹಲೋ, ಅಲ್ಲ ಸಲಾಮ ಅವತ್ ಮದಿ ಫ್ರೀ ಮದಿ ಮಾಡದಂತ್. ಬಂದಿದ್ದಿಲ್ಲ ಅವತ್ತ್. ಇದ್ರುದ್ದು ಒಲಿ ಮುಖ, ಹೂ, ಹಾ, ಮತ್ತೆ ಮಾತಾಡ್ಸ್ಲಿಂದಲ್ಲ ಎಮ್ಮ.
ಮಾತಾಡ್ಸ್ಲಿಲ್ಲಮ್ಮ ಅಲ್ಲ ಅವತ್ತು ಈ ಕಡೆ, ಇದ್ರಾಗ ಹೊಲಿಮಿದ್ದಿನ ಮಾತಾಡ್ಸಿಸಿ, ನಾನ್ ಮಾತಾಡ್ಸಿದ್ದೆ.
ಅದೇ ಅಂದಿದ್ತ್ ತಾಕ ಮತರ್ಸಿದ್ ನೋಡ್. ನೋಡ್ಲಿ ಮತಸಿದ್ದೇ ನೋಡಿಲ್ಲ ನಾನು, ಹೂ.
ಬಂದ್ರಮ್ಮತ್ ಮಾತಾಡ್ಸಿದೆ.
ಹ್ಮೂ.
ಬಂದವಿ, ಅಂತಂತ.
ಏನಮ್ಮ ಮಖ, ಮಖ ಊತ್ಕೊಂಡ್ ಇರ್ತವಲಿ, ಇಲ್ಲಿ. ಪುಜ, ಮಾಡರ್ ಯ್ಯಮು.
ಹ್ಮೂ, ಆಗತ್ತ ಯಾವಾಗ. ಕೆಳಕ ಅಂತ್ರ ಕಸ.
ಹಾ.
ಎನ್ ಕಲ್ತ್ಬಿಟ್ಟಾರ ಅದಷ್ಟೇ.
ಹೂ, ಅಲ್ಲ ಸಣಮ್ಮ, ಅಲ್ಲ ಸಣ್ಣನಮ್ಮ, ನಾವ್ ಬೇರೆ ಊರಿಂದ ಬಂದ್ವಿ, ನಾವೇನ್ ತನಗೆನ್ ಮಾತಾಡ್ತಿವಿ, ಏನಂತೀವ ನಮ್ಮನ್ ಮಾತ್. ತರ್ಸದೇ ಇಲ್ಲ, ಏನಮ್ಮ ಅಂಬಲ್ಲಾಮಣ್ಣ. ಏನ್ ಕೂದುಲ್, ಕೂದುಲ್ ಇಡ್ಕ ಜಗಳ ಆಡತ ಮಾತಾಡ್ತಳ. ನಾವ್ಯಾಕ ಕೂದ್ಲೂಇಕ್ಕೊಂಡಿಲ್ಲ, ಏನ್ ಇಕ್ಕೊಂಡಿಲ್ಲ. ತಾನ್, ಅಕಡೆಗೆ ಇದ್ಳು, ನೀ ಇಕಡೆ ಇದಲ್ಲ. ಬಂದ್ ಮದರ್ಸಿಲ್ಲಂತ ನಾನ್ ಹಂಗ್ ಅನ್ಕೊಂಡೆ, ಆಕ ಮದರ್ಸಿದ ನೀನು ಮದರ್ಸಿದ ನೋಡಿಸಣ್ಣ ನಾನು.
ಮಾತಾಡ್ಸಿದ್ದೆ ತಮ್ಮಡೆ.
ಕೆಸ್ಣಾಮ್.
ಬಂದಾಗ್ ಯಾರ್, ಮಾತಾಡೋದು ನೀಡಮ್ದಾರ.
ಹ್ಮೂ, ಹ್ಮೂ,
ಮತಡ್ಸು ಅನೋವ್ರು ಮತಡ್ಸು, ಬೀಡು ಅನ್ನೋ ರ್ನ ಬಿಡ್ಲ, ಧರ್ಮ ನ ಬಿಡು. ಮಾತಾಡ್ಸ್ರ ಅಲ್ಲಿ ಇದ. ಹಾ, ಹಂದ್ರೆ ಏನ್ ಅಂತರೆ ಅಂತ.
ಅಲ್ಲ, ಎಲ್ಲ ಮಾಡಿದು ಮರ್ತ ಬಿಡ್ತಾರೆ ಇವಾಗ, ಹಂಗೆರೋದವಾಗ, ಆಯಮ್ಮಅಲ್ಲ ನಾ ಸುಮ್ಮನೆ ಅಂತ ಇರ್ತೀವಿ.
ನತರಾಮ್, ಮತ. ವಿಚತ್ರ.
ಏನ.
ಚಿತ್ರ ಮನ್ಸರ ಮಂಡೆ.
ಹ್ಮೂ. ಅವತ್ತ್ ಬೇರೆ, ತಾರಾ ಮಕ್ಕನ್ ಮಗಳನ್ನ ಕರ್ಲ್ ಕರ್ಕೊಂಬಂದು ಹಾಕ್ಸಾರ ಹೊಡಿಹೊಕೆ.
ತಾರ, ತಾರಬಿಗ್ ಮಡ್ಯಳ.
ಹಾ, ತಾರಮ್ಮಕ್ಕ ಮಗಳನ ರೋಡಿಸೊಕೆ ಅಯಕ್ನ ಹೆಸರು.
ನನ್ ಕರ್ದ ಆಕ್ಕ್ಷನ್ ಕೂಡಲ್ಲ
ಹ್ಮ್
ಕರ್ದ್ ರೋಗದಮ್ಮ ಕರ್ಲೇರಲ್ಲ
ಅಷ್ಟೇ ಮತ್ತೆ ಅಲ್ಲ ಹ್ಮ್ ಹ್ಮ್ ಹ್ಮ್ ಆ ಕರೆದ್ರೂ ಯಾರಥರ ಹ್ಮ್ ಹ್ಮ್ ಯಾರೋಥರ ಬಿಡು
ನ್ ಕರೆದ ಓಬಕ್ಕ ನೆರವೇಿಲ್ಲ
ಅಲ್ಲಾ ಎಲ್ಲಿ ಕರೀತಾರ ಅವ್ರು ಮಾತಡ್ಸದೆ ಇಲ್ಲ ಬಾಯ ಮಾತಿನಂಗ ಕರೀತಾರ ಹಾ ಕರೆದರ್ ಅಂತ ಕಟಕ್ ಮನ್ಸನ ಇಲ್ಲ ಅವ್ರ ನಂಗ ಸುಮ್ಮನೆ ಸುಮ್ಮನೆ ಡೇಟ ಆಗಿಲ್ಲ ಇರಕ್ಲಿ ಡೇಟ ್ಯ ಅಂತ ಅಂಬೋದುಂತ ಬುದ್ಧಿಲ್ಲ ನಮಗೆ ಹಾಗಗಿದೆ ಆಗಿವ ಬೇಸಿಲ್ಲ ಬರಲ್ಲ ಅಂತ ಬೇಯಿಸಿದ ಬರ್ತಂತ ಬಗೋತೀವಿ ಅಷ್ಟೇ ಅಲ್ಲ
ಏನು ಅಲ್ಲಿ ಏನಂತ ಅಾಣತ್ಮ ಅಲ
ಹ್ಮ್ ಯ ಸನಾಮ
ಅದೇ ಅಲ್ಲ ಕೆಳಿ ಕಲಿಿಂಗ ಅಪತ್ತಲ್ಲ ಅದು
ಏನ ಮೆಸೇಜ್ ಬರಕತ್ತಾವ ಹಾ
ಕೆಲಿಂಗ್ ಕೆಲಿಂಗ ಅಂದಾಗ ನಾನ ಏನ್ ಬರ್ತತ್ತಲ್ಲ ಅಂದಾಗ
ಕಾದ್ರ ಫೋನ್್ರೆ ಬೇಸ್ ಕೇಳಸ್ತದ ಅ್ರ ಫೋನ್್ರೆ ಸರಿ ಕೇಳಸಲ್ತ
ಕ ಬಾದ
ದಾದಾ ಬಿದ್ದಿದ
ಯಾವಾವಾರಪಗ
ಹ್ಮ್ ನಿ ದಾದಾವಿದೆನ್ ಕಾದ್ರದ್ದು ಗೊತ್ತಿಲ್ಲಮ್ಮ ಕಾದ್ರದ್ದಾನ
ದಾದೆ ಬದ್ರಾಗ ಪೈಸಾ ಖಾಲಿ ಆಗೈತ್ತ ಹಾಕ್ಸ್ಬೇಕದು
ಹ್ಮ್ ಹ್ಮ್
ಸ ಕ ಸೋದ ನಿ ನೀ
ಹ್ಮ ಕಳ್ಸತ್ ಹಂಗ ನನಾಯ ಜೋರು ಕಳ್ಸೋತ್ ಮಾಮೂಲಿ ಸಣಿ ಕಳ್ಸತ್ತ
ಹೊರಗ ಇದ್ದನೆ
ಹ್ಞೂ ಇಲ್ಲಲ್ಲ ಸೌಂಡ್ ಕಡಿಮೆ ಮಾಡ ಬರೋದಿದ್ರ ಹ್ಞ
ಹರ ಕಟ್ಟಿಗೆ ಕೂತಾತೀನಿ ನಾನ
ಯಾರು ಬಂದಿಲ್ಲ ಹೊತ್ತು ಮಂತಕ
ಯಾರು ಬತಿಿಲ್ಲ ನೋಡ ಇವ ಜನ ಬದುಕಿ ಗೊತ್ತಾರ ಬದುಕ ಹಂಗ ಅತ್ತೆ ಕಳ ಇದ್ದಾವಲ್ಲ ಅಲ್ಲಿಂದಲ್ಲಿಂದ
ಹ್ಮ್ ಇಲ್ಲ ಮೋಳಗ ಹೋಗಿಲ್ಲ ಮ ಜನ
ಓೋಗಗಾರ ನಮ್ಮಣ ಒತ್ತ ಕ ಕ ಕೇಳ ಅವ್ರ್ದೇವ್ರದ್ದ ಅವ್ರದ್ರ್ದ
ಹ್ಮ್ ಹ್ಮ್
ಎಳೋದ ಹೋಗದು
ಭಾಷಣಮ್ಮ ಮತ್ರಕ್ಕೆ ಬಂದೇ ಇಲ್ಲ
ಹ ಹನ್ ಹ ಹ
ಆ
ಬರಣ ಅಂತ ಹೇಳತ್ ಬರ್ತ್ನಾರ
ನೋಡ್ತ ನಾವದ್ ಬರತಿಲ್ಲ ಅಂತ
ಹಡ
ನೋಡ್ತ್ನ ನೋಡತನ ಬರ ಹಡ್ರನ್ ಕಳ್ಸಬಿಡಿದ ಅಲ್ಲ ಹಡ್ರನ್ ಕಳ್ ತಹ ಅವ್ ಬಂದ್ರಲ್ಲ ಸಾಕು ಎಷ್ಟ್ ಜನ ಬರ್ಬೇಕಕ್ಂದ್ಬಿಡ್ತೀನಿ ನನಗೆ
ಮಣ್ಣ ಆಯತಲ್ಲ ಎಏಜ್ ಜನ ತ್ರಪತಿ
ಯಾರು
ಅದಾದ ಅಬ
ಮತ್ತೇನ್ ಮಂದಿದ ಎಷ್ಟ್ ಜನ ಹೊತ್ತರಂಬಬೇಕ
ಅವತ್ ನನ್ ಹೋಗಕನ್ ಮುಗಿಸ್ತ ಅಲ್ಲಾ ಏಜ್ ಜನ ೋತ್ರಾರ ಎಲ್ಲಾರ ಹತಾರ
ನಡ ಎಾವಾಗ
ಇದ ಯಾರ ಏನು ಮಾಡಿದಾಗ ನೋಡಮ್ಮ ಎಲ್ಲನ್ ಮದೆ ಕಲ
ಹ್ಮ್
ಎಏಜ್ ಜನ ಹೋತ್ರು ಒಬರಿಿಬ್ರು ಹೋಗ್ಬೇಕು ಮನೆೆಯಲ್ಲಾರೂ ಅವರು ತಯಾರಾಗಿರ್
ಅವಾಗನು ಬಂತಿಿಲ್ಲಲವು ನಮ್ಮ ಅವಾಗ ರೋಜ್ದಾರಿ ಅಡಗೆ ಮಾಡ್ಸಿದ್ವಲ್ಲ
ರೋಜ್ದಾರ ಅಡಗೆ ಮುಡಿಸ್ದಾಗ ಎಲ್ಲಾರು ಬಂದಿದ್ರಲ್ಲ ನಾನ ಒಬ್ಬಕ್ಕೆ ಬಂದೆಿಲ್ಲ
ಹ್ಮ ಮತ್ೆ ನಿಂದೆ ಹೇಳ್ದ್ರೆ ನಾನು
ಎಲ್ಲಾರು ಬಂದಿಿದ್ರಲ್
ಆಗ ಇದೇ ಡೈಲಾಗ್ ಹೊಡೆಯರ್ದೀನಿ ಯಾವಾಗ ನ ಬಂದಿಲ್ಲ ಸಣ ಅತಾರ ಎಲ್ಲಾರು ಬಂದಿದ್ರಳ ಅಂತ
ಎಲ್ಲಾರ ಬಂದತ್ರು ದ ಕೈರಂಬಿ ನಡೆದಿದ್ಲ ಅಲ್ಲ ಕೈರ್ ನಮ ಜೊತೆಗಿದಲ್ಲ ರಂಜಾನ್ ತಿಂಗ್ವಾ ಮತ್ತೆ ಕೈರಿನ ಜೊತೆಗ ಇದ್ದಲ್ಲನ ಕಳಸಿದ್ರಲ್ಲ ಮನೆಕ್ ಕಳಸಿದ್ರ
ಹ್ಮ್ ಹೌದಾರ ಅದಕ್ಕೆ ಬಂದಿಲ್ಲ ಅಂತ ಹೊಟ್ಟು ಬಂದಿಲ್ಲ ನೀನು ನಿಂಗೆ ಅಂದೆ ಎಲ್ಲರೂ ಬಂದರೆ ಅದಕ್ಕೆ ನಮ್ಮಂತಕ್ಕ ಇದಿದ್ದೆಂತ
ಮತ್ತೆ ದಾದ ಕೈರ್ ಮಂದೆ ಇತ್ತಲ್ಲ
ಹ್ಮ್ ಹ್ಮ್
ಕರ್ಕಿದ್ದಲ್ ತಾಜರಾ
ಹೌದೌದಾಳ
ಇಲ್ಲೇನು ಅವರ ದಾದ ಆದ್ರೂ ಪಿಚ್ಚ ಎಲ್ಲಾರ ಬಂದಿದ್ರು
ಹ್ಮ್ ಚಮ್ಮ ಮಾಡಿದ್ ಬಿರಯಾನಿ
ಇದ್ರೇನೇ ಆಗಗೈತ್ತುಂತ ನಲ್ಲಿ ಒಂದು ಬತಕಸಿದ್ರಲ್ಲ ಟಿಫನ್ಟ್ಟ
ಹ್ಮ್ ಹ್ಮ್ ಹೌದು
ನಾನುದಾ ಕೈರ್ನಂದ
ಹ್ಮ್
ಅ ಪಕ ಸ್ರ ಸಂಕ ಪ
ಹೌದ ಇವ್ರು ಬರ್ತಾರ ಶಾಕಿಟ್ ಸಧನ ಅವರು ಬೇಸ್ವರು ಬರ್ತಾರೇನು
ಮತ್ತೆ ಅವ್ರ ಇದ್ದಾಗ ಆಮ್ಮ ಹಿಡ್ಕೊಂಬದ ಹಾಕಲ್ಲಮ್ಮ
ಹ್ಮ್ ಸ್ಣ
ಕೆಳಂಗಾ ಪಕ್ಕ ಪೊನ್ ಬಂದತ್ತ
ಹಲೋ
ಅಲ
ಅಲ
ನೀ ಈ ಕಡೆ ಬೇರೆ ಯಾರು ಫೋನ್ ಮಾಡಿದ್ರಲ್ಲ
ಫೋನ್ ಬಂದತ್ತ
ಎಲ್ಲ ಆಲಾಮ್ ಫೋನ್ ಮಾಡಿದ್ದನೆೆಲ್ಲ ಕಟ್ ಮಾಡ್ದ
ಆ ಫ್ರೆಂಡ್ ಅವ್ ಜೆಗಿ ಮಾಡಿದ್ ಮಾಡ ಫೋನ್ ಕೊಡ
ಆಲಾಮ ಮಾಡದು ಯಾರು ಮಾಡಕ್ಕಲ್ಲ
ಆಲಾಮ್ ಮಾಡ್ತಾನೆ ಇನ್ನೊಬ್ಬಡು ಯಾರು ನೆ ಏನ ಅಂತ ತಕ್ಕಣ ನ ಯಗ ಮಾಡ್ತಾನ
ರುಮ ಮಾಡ ತಾಡ
ಹ್ಮ್
ಇರ್ ಮೂರ ಇದ್ದಾರೆ ಜೊತೆ ಬಾರೆ ಕ್ಲೋಸ್ ಇದಾರೆ
ಹ ಬಾರಿ ಕ್ಲೋಜ್ ಆತಾರ ಚುಚ್ಚ ಹೋಗ್ಯನಾ
ಗಟ್ಟಗ ಅದು ಕಾಲವೇತ್ತಲ್ಲ ಅದು ಇ ತೋರ್ಷನ್ ಬರ್ತಾನ ನಿನ್ ದ ಕಡೆಗೆದ
ಅಲ್ಲೇ ಕಲ್ಕತ್ತಾ ಡಾಕ್ಟರ್ ತ ಹೋಗ ಅಂತ
ಅದೇ ಅದೇ ಮಾತ ಅಂದಿ ನಾನ್ ಮೊನ್ನೆ ಅಲ್ಲಿ ತೋರ್ಸನ್ ಬಡಬ್ಬಾ ಗೌಡನ್ ತಕ್ಕ
ಹ್ಮ್
ಕಲ್ ಕಾತಿ ತ
ಈತ ಈತ ಕಲ್ಕತ್ತನ ಡಿಮ್ಯಾಂಡ್ ಬಂದ್ಬಿಡ್ತೀವಾಗ ಹ್ಞ
ರದ ಮಾತಾತದ
ಹ್ಮ್ ಹ ಅಲ್ಲ ಎಷ್ಟು ಎಲ್ಲ ಕ್ಲೀ ಇ ಮಾಡಿ ಸ್ವಲ್ಪ ಇಂಜೆಕ್ಷನ್ ಹಾಕ್ ಆಗ್ತಾನಂತೆ ಎಲ್ಲಾ ಇದ ಕೊಡ್ತಂತೆ
ಪೇಸ ಅಂಧ ಕಾಯಿ ಅಂಟು ಪಡ್ತದ ಗಾಯ್ತ
ಹ್ಮ್ ಅದ ಬೇಸ್ ನೋಡ್ತಾನ ಅಷ್ಟೇ
ಗಾಯ ಕೈತ್ತಿದ್ ಕೈ ಆತನ್ನು ಯಾವದಾನ ನೋಡ್ಲ್ತ್ತ ಗಾಯ ಬೇ
ಹ್ಮ್
ಸಣ್ಣ ನೀರ್ ಗಳ್ಳೆ ಹಾಕಿದಂದ ಆಯ್ತು
ಹ್ಮ್್ಮ
ನೀರ್ ಕಳ್ಳೆ ಆಕಂಗಗೆ ಆಕ ಇಲ್ಲಿಗೆ ಹತ್ತನೇ ದಿನ ಇಪ್ಪತ್ತು ದಿನ ಆಕ್ ಬಂತತ್ ನೋಡ ಬಾಳಿ
ಯಾವಾಗ ನಾ ಅಡಿ ಗೋದ ಸಪ್ಪ ಏನ ಸುಟ್ಟಿತ್ತ ಅಲ್ಲ
ಏನಿಲ್ಲ ಅದು ಸುಮ್ಮನೆ ನೀರ್ ಕುುಳ್ಳ ಕ್ಯೂ ಗುಳ್ಳ ಹಾಕದಂಗ ಆಕ್ತ ಅದು ಅಂದ್ರೆ ಯಾವಾಗ ಈಗ ಒಂದು ಈ ಮೂರ್ ನಾಕು ವರ್ಷದ ಮುಂದೆ ಆಾಕಿತ್ತು ಅದ್ರಂಗೆ ಕಿವಗಳೆ
ಹಂಗ ಆಗಿತ್ತಾ
ಆಗಿತ್ತು ಕಮ್ಮಿ ಆಯ್ತು ಈ ನಂಬರಿ ಮಾಡಂದ ಅ್ರ ದೋಷ ಹಂಡಿದ್ದಿಲ್ಲ ಅದು
ಹ್ಮ್ ಹ್ಮ್
ಈ ತಡುುವ ಹಂಗ ಆಗಿರೋದು ಪೂರ
ಹೌದ ಏನ್ ಸ ವೀಟಿಗೆ ನ ಅದೇ ನನ್ ಕಾವದ ಎಳ್ಳರ್ಗಾ ಕುಡಿ ಪೋಕ ನಾಸಣವ ಇಲ್ಲ
ನೊ ವಜನ
ಕಾಗಳ್ಳ ಅಲ್ಲ ಮತ್ತೆ ಈಟಿದ್ರೆ ಆಗೇತೆ ಅಂತ ನಾನ್ ಅನ್ಂತನ
ಅಲ್ಲ ಆಫ್ ಮಾಡಾರಾಮ ಮಾಡ ಕಾಮ ಮಾಡ ನೀನುನಜ ಲೋಣ ಕೊಕಂಗ
ಅಲೋ
ಹ್ಮ ಉಣ ಪಕ್ಕ ಮಂದ
ಉಣಬಕ್ ಲೇಟ್ ಅನ್ನಂದರ್ಗೊಂಡಿದ್ದ
ಅಲ್ಲ ಹಂಗೆ ಉಂಡಕಂದ ಮಾತಾಡ್ಬೋದು
ಉಣ್ಕೊಂಡು ಮಾತಾಬೋದು ನಾನು ಮ್ಯಾಲಲೆ ಬಂದು ಮಕ್ಕಂಡು ಇವಾಗ ಒಂದು ಅರ್ಧ ಗಂಟೆ ಆಯತು ನಿಗೆ ಫೋನ್ ಮಾಡ್ದಲ್ಲ ಅವವಾಗ ಮ್ಯಲೆ ಬಂದು ಮಕ್ಕಂಡೆ ಎಲ್ಲ ಮಿಕ್ಸಿ ಹಾಕಿಕ್ಕೊಂಡು ಎಲ್ಲ
ಹ ಏನ್ ಮಿಸಿಗೆ ಇದದಾ
ಹಾಂ ಕೊಬ್ಬರಿ ಪುಡಿ ಶೇಂಗಾ ಪುಡಿ ಹೆಣ್ಣು ಬದನೇಕಾಯಿ ಮಾಡಾಕ ಬೇಸ್ತವ್ರ
ಮಳೆ ಹಾಕನ್ ಬಿಟ್ಟೆ
ಹ್ ಎಲ್ಲ ರೆಡಿ ಮಾಡಿ ಕಾಣಿಸ ಮೆ ಅಡಿಯ ಮಾಡಿ ಚಕ್ ಅಂತ ಆಡ್ ಮಾಡದ್ ಮತ್ತೆ
ಹಳಬೇಡಮ್ ನಿಂದ ಬಳಸ್ತ
ಸ್ಳ
ಎಲ್ಲ ರೆಡಿ ರೆಡಿ ನೀನು
ಹ ರೆಡಿ ರೆಡಿ ಮಾಡ್ಕೊ ಕಳ್ಸೋಣ ಮತ್ತೆ ಎಲ್ಲರ ಬರ್ತಾರೆ ಹಬ್ಬದಾಗ ಹ್ಮ್
ಸ ಪಡದುಗ ಆಕತ
ಹೌದ ಸಜ್ಜರಟ್ಟಿ ಸುಡಸಿವ ಅಂದು ಮನ ಸೇರ್ ಸಜಾರಾಟಿ ಸುಡಿಸವಿ
ಜ ಕುಡಿಸಿದರ ಅವೆಲ್ಲ
ಹಾಂ ಒಂದು ಸೇರು ತಗೊಂಬಂದು ಉಪ್ಪಿ ಮಾವಿನ ಬೆಂಗ್ಳೂರಾಗಿದ್ರು ಒಂದು ಸೇರು ತಗಂದು ಹಸನ ಮಾಡಿ ಹಿಟ್ಟು ಹಾಕಸಂಬಂದು ಕೊಟ್ಟ ಬ ಅಂತ ಇದ್ದು ಮಮ ಕೊಟ್ಟು ಬಂದಾನ ಒಂದು ಸೇರಷ್ಟು ಸುಡಿಸಿ ಸಜ್ಜ ರಟ್ಟಿ
ಸೇರಿ ಹೇಳ್ತಾ
ಸೇರಿ ಎಷ್ಟು ತಂಡ್ರೇನು ಮೂವತ್ತು ರೊಟ್ಟಿನಿನ ಇಪ್ಪತ್ತೊಂಬತ್ತಿನ ಮೂವತ್ತು ರೊಟ್ಟಿ ಆಗ್ಯವು
ಆತ್ ಮಸ್ತ ಆತಲ್ಲಿ
ಹ್ಮ ಬಯ್ ತಥಳ ಬ ಶೆಡ್ಲಚೆ ಸಟ್ಟೆದ
ಒಂದ್ ನೂರ್ ಇನ್ನೂರ್ ತಂತಿರ್ತಾರದು
ಎಷ್ಟು ಎಷ್ಟು ತಾಂಡ್ರ ತೊಂಬತ್ತಾಂಡ್ರ ನೂರಪತ್ತಾಂಡಲ ಮೂ ರೂಪಾಯಿ ಬಂದಂತಂತೆ ಮೂ ನಾಲ್ಕು ರೂಪಾಯಿ ಹಾ ಮೂರ ನಾಲ್ಕು ರೂಪಾಯಿ ಅಂದು ಸಣಮ್ಮ ಟೈಮ್ ಆಗೈತ್ತ ಅವ್ಳ ಕಟ್ ಮಾಡ್ದ ಮಾಡಂತ ಕಾದ್ರಿ
ಹ್ಮ ಹ